ಆಚ್
ಕಾಲ್ ಮಾಡಿದ್ರು
ಏನ್ ಮಾಡಂತೀವ
ದಾರ ಸತ್ಕೊಂಡೆ ನೋಡ್ ಬೇಬಿ ಇದು ಕ್ರೋಶೆ ಕುೂಚ್ ಕಟ್ಟೋಣ ಅಂತ ಹೇಳಿ
ಊಟ ಮಾಡೋಕೆ ಕುಂತಿ ಏನು
ಹಾ ಹಾ ಊಟ ಮಾಡಬೇಕ ಊ ಮಾಡಿ ದರ ಕುತ್ಕೊಂಡುಕತಿದ್ದೆ
ಹ್ಮ
ಅದಕ್ಕೆ ನಿನಗೆ ಫೋನ್ ಹಚ್ಚಿದೆ ನೀನ್ ಬಿಜಿ ಇತ್ತು ಅದಕ್ಕೆ ಸರಿ ಯಾರ ಹೆಚ್ಚಿರ್ಬೇಕು ಅಪ್ಪಾರರು ಇಲ್ಲ ಮಂಗಳಾರ ಹ ಹೆಚ್ಚಿರ್ಬೇಕ ಅಕೊಂಡು ಸುಮ್ನೆ ಆದೆ
ಹ ವಸು ಹಚ್ಚಿದಲಕ್ಕ ಓದ್ಕೊಳ ಉಂಟ ಅಂತ
ಹೋಗಿಲ್ಲಾ ಡ್ಯೂಟಿಗೆ
ಹ್ಮ್ ಎಕ್ಸಾಮ್ ಅದ ಹಕ್ಕಾಯಕಿನ ಈಗ
ಮತ್ತೆ ಎಕ್ಸಾಮ್ ಕೊಟ್ಟಾರಿಗ
ಅ ಡಿಗ್ರಿ ಪಗರಿ ಅವ ಇವು ಕಟ್ಟಾರವ ಇವ
ಹಾ
ಅವ್ ರಂಗ ಓದ್ಕೂತಾನ ಹೊಂಟಾರೆ ಅಕ್ಕ
ಹ್ಮ ಅ ಓದ್ ಗಂತ ನ ಹೋಗತ್ ಹೇಳವ್ರಿ
ಓದದು ಜಾಬ್ ಮಾಡ್ಕೊ ಸೈಡ್ ಜಾಬ್ ಮಾಡ್ಕೊಂಡ್ ಹೊಂಟಟ್ ಬಿಟ್ಟಾರ ಅವರು ನಾವ ನೋಡು ಸೈಡ್ ಇ ಸೈಡ್ಂದ ನಾಕ್ ಮಕ್ಕಳ ಆಡದಿದ್ದರೆ...
ನಮ್ದು ಒಂದು ತರದ ಜಾಬ್ ಬಿಡ್ಲಿಪ್ಪ ಕೆಲಸ ನಮ್ಮತ್ ನಾಲ್ಕ್ಳ ಸಾಕ
ಹ್ ಈ ದೇವ್ರೆ ಏನ್ ಕೇಳ್ತೇವ ಅವ್ರದೊಂರ ಲೈಫ್ ನಮನ ಒಂಥರ ಲೈಫ್
ಹ ಅವದೊಂತರ ನಮ್ದು ಒಂತರ ಜೀವನ ನಮ್ದು ದೊಡ್ಡ ಕೆಲ್ಸತ ಅಷ್ಟ ಮನೆ ಸಾಕ ತಗೋಬಹುದು ಪಲೆಕ್ಕಣ ಪಟ್ಟ ಹಬಡ್ ತಳಕುದು.
ಹ್ಮ್.
ಅದ ಅವ್ರ ಅಜ್ಜಿ ಅಜ್ಜಿ ಹತ್ರದ ಹೀರಂಗ ಕಾಣಸತಿತ್ ಅದು
ನೀವು ಅಜ್ಜಿನ ತಾಯಿಕ
ಹ್ಮ್ ಅದ ಅಜ್ಜಿ ಹತ್ರ ನೀ ಇರಂ ಕಾಣಿಸ್ತತದ ಜಾಸ್ತಿ
ಹ್ಮ್ ಅವ್ರ ಅಮ್ಮ ಅಮ್ಮ ಅಂತ ಕರಿತತಿ
ಮತ್ ನಿಂತಿಲ್ಲಲ
ಇಲ್ಲಕ್ಕ
ಹ್ಮ್ ಮಂಗಗಳ ಎರಡನೇ ಒಂದು ಇನ್ನೊಂದು ಗಂಡು
ಕ್ಕೆಅಪರ್ಷನ ಮಾಡಸ್ಕೋತೀನ ಅಂತ ಅವ್ರ ಮನೆ ಬ್ಯಾಡಂತಾರ
ಗಂಂಡ ಹಾಕಿ ಒಂದು ಎನ್ನು ಒಂದು ಗಂಡು ಆಯ್ತಾ
ಹ ಅದ್ಲಕ್ಕೈಗೆ ಮೂರ್ನೇದಾವ್ದ್ರ ಯಾಕಾಗಲ್ಲ ಆದ್ರೂ ಆದ್ರೂ ಬೇಕಂತಾರ ಬಿುಡ ಯವ
ಏ ಹೋಗತವೆ ಯಾರ್ ಮಾಡ್ತಾರ
ಸುಮ್ನೆ ಅಕ್ಕ ಇವ್ರಿಗೆಲ್ಲಾ ಏನ್ ಗೊತ್ತಾಗತ್ತಕ್ಕ ಅಕ್ಕ ಮೊದಲು ಸಾಕ್ದಂಗಿಗ ಸಾಕಕ ಆಗತ್ತನಕ್ಕ
ಸ್ಕೂಲ್ ಫೀಸು ಜಸ್ತಿ ಐತಿ ಮಕ್ಕಳ್ದು ಮಕ್ಕಳ ಈಗ ಹೆಂಗ ಅಂದ್ರೆ ಒಬ್ಬ ನೋಬ್ರು ಕೇಳ್ತಿರ್ತ ಮೊದ್ನ ಅವ್ರು ತಿನ್ಕೊಂಡ ಏಕೊಂಡ ಎಲ್ಲ ಬ್ಕೊಂಡ ಇದ್ ಬ ಎಲ್ಲಳ
ನಮ್ಮಪ್ಪ್ರ ಮಾತ್ ಎತ್ತಿದ್ರ ಸಾಕು ಅ ನಾವೆಲ್ಲಾ ಸಾಕಿಲ್ಲನ ಅಂತ ಹೇಳ್ತಾರ
ನೀವೆಲ್ಲಾ ಸಾಕಿದ್ರಿ ಅವಾಗ ಸಾಕತ್ ಬೇರೆತಿ ಈ ಮಮ್ಮಕ್ಕಳ
ನ ನಾ ಹೇಳೇನೆ ನಿಮ್ಮ ನಾಕ್ ಮಕ್ಳು ನಾನ ಒಂದ್ ಮಕ್ಳಿಗೂ ಸವಾಯ ಇಲ್ಲಂತ ಹೇಳನಕ್ಕ
ಕಿದು ಒಂದ ಐ್ತ ಒಂದ್ಸಕ್ ಒಂದ ಐ ಅದು
ಹ್ಮ್
ನೋಡಕತ್ತರ ಹಕಣಾರ ಈಗನ್ ಮಕ್ಕಳನ್ ಸಾಕದು ಇವವಾಗಿನ್ ಎಜುಕೇಶನ್ ಇವಾಗಿನ್ ಖರ್ಚು ಎಲ್ಲಾ ನೋಡೋಗತ್ತಾರ ಅವಾಗ ಮು ಜಕ ಪ ನ ಮ ಎಲ್ಲವೂ ಹತ್ತು ಹನ್ನೆರಡು ಹತ್ತು ಹನ್ನೆರಡು ಅದ ನೋಡಿ ಹಿಂದಿನ
ಅಕ್ಕ ಹಡ್ದಾರ ಆಡ್ನವ್ರ ಹಡ್ದಾರ ಇಲ್ಲಂತಲ್ಲ ಈಗ ಮೇಂಟೈನ್ ಮಾಡೋದ ಕಷ್ಟ ತಕ್ಕವಾ
ಅವ ಹೇಳಕತ್ತೆ ಈ ಮೈಂಟೆನೆನ್ಸ್ ನೋಕ ಕಷ್ಟ ಆಗತ್ತೆ ಈಗ ಕೂರ್ತಿಸ ಹಂಗಬಿ ಆಯ್ತು ಹುಡುಗರುರ ಆಸೆಗಳು ಹಂಗಾದ ಇವಾಗ
ಹೌದಕ್ಕ
ಯಾವಾಗ ವರ್ಷಕ್ಕೆ ಒಂದ ವರ್ಷಕ್ಕೆ ಎರಡ್ಡು ಮೂರು ಅಂಗಿ ಅಂದ್ರೆ ಸುಮ್ಮನೆ ಮುಸ್ಕೊಂಡ್ ಬಿದ್ದಿರ್ತಿದ್ವಿ
ನೀಗ ಏನಿಲ್ಲ ಯಕ ಕಷ್ಟತ್ತಾಗ ಏನ್ ಕೇಳ್ತಿತಿ
ಈ ಈಗೇನು ಒಂದು ವರ್ಷನೆ ಒಂದನ ಈಗ ತಿಂಗ್ಳ ಒಂದಂದ ತಗೊಂತಾರೆ ಈಗ ಬಟ್ಟೇನ
ಅದು ಕಡಿಮೆನ ಬಿಡಾಕ ಎಲ್ಲಾನು ಕಡಿಮೆನ ಆದ್ರೂ ಆದ್ರೂ ಹೋಗಿ ತರ್ ನೋಡ್ತಿಲ್ಲ
ಅದ್ರ ಮತ್ರ ನಮ್ಗೆ ಏನ್ ಮಾಡಿದವ ನೀವ್ ಅಂತರ
ಹಾ ಅದು ಅದು ಕಟ್ಟಿತ್ತು ಬುಟ್ಟ ಎಲ್ಲಾರ್ಗ ಏನ್ ಮಾಡಿರರಿ ಏನ್ ಮಾಡಿರಿ ಏನ್ ಮಾಡಿರಿ
ಹ
ಇನ್ನು ಏನ್ ಮಾಡ್ಬೇಕನ
ಅನ್ನ ಟೈಮ್ ಆಐ್ತನಲ್ಲ ಮೂರ್ ಗಂಟೆಗೆ
ಹ್ಮ್ ಬತ್ತಾರಕ್ಕ ಬಂದ್ರಂದ್ರ ಮತ್ತ್ ನಾಳ ಹಕ್ಕಾರ
ಊಟ ಮಾಡ ಮರ್ಕೋಣದು
ಸಂತೆ ಐತಕ್ಕ ಸಂತೆಗ್ ಹೋಗಬೇಕಾ
ಹ್ಮ್ ಎ ಸಂತ ಮೂ ತೊಂಬತ್ತರ ಮನಿ ಮುಂದೆ ಆಯ್ತು ಶಂತ ಮನಿ ಮುಂದ ಆಯ್ತಕ್ಕ
ಹ್ಮ್ ಹ್ಮ
ಈ ಕಡೆ ಹನ್ಕಲ್ ಕಡೆ ಐತಲ್ಲಾ ಮನೆ ಮುಂದ ಆಗತ್ತಾ
ಹ್ಮ್
ಚಲೋ ಆಯ್ತಾ ಕಯ್ಯಾರ
ಹ್ಮ್ ನೋಡಂ ಯಾವಾಗ ಬರಕ್ ಬರದ ಆಗ್ತೈತೆ ನಮ್ಗಿನ
ಹೌದು ನೋಡು ಬಂದು ಮನಗ್ ಬರಕ್ಲ ಇಲ್ ಮಾಗ
ಆಬ್ಬಂದಿವೇ ಬನ್ನಿ ಬರಕ್ಕಾಗಲಿ
ಏನ್ ಮಾಡ್ತಿ ಮತ್ತೊ ಬಂದ್ರಿ ನೀವು ಇ ಆಗ್ಲಿಲ್ಲ ಬರಕ್ಕ ಬರಕ್ಕ ಅಂದರು
ಅವಾಗ ಬಾಳ ಮಂದ ಬಂದಿದ್ವರಲ್ಲೇ ಗೀತಾ ಕರೋ ಹೋಗದಾಗ ಬಾಳ ಮಂದ
ಹ ಅೂ ಹಚ್ಕೊಂಡ್ ಬರುವವಲ್ಲ ಏನಲ್ಲ ಅವು ಯಾಕ ಬರ್ಲಿಲ್ಲನಕ್ಕ ಅತೆ ಅವದನು ಹಚಪನ್ ಅ್ ಹಸಬನ್ ಮಾತಾಡ್ಲ ಇಲ್ವ ಅಾಗ ನೀವು್ ಹಬ್ಬಕ್ಕೆ ಮಾತಾಡಿದಕ್ಕ
ಎಲ್ಲಿ ಓಡಾಡಬೇಕಕ್ಂತ ಹೇಳ ಅವ್ರ ಮಿ ಎಲ್ಲ ಊಗೂ ಕಕೊಂಡೋಗಳಕ್ ಎ ಊಗ ಒಂದ ದಿನ ಹೋಗೈ ಟೈಮ್ ನಾಕೈದು ದಿನ ಆತ ಒಂದ ದಿನಾ ಅಕಿನ ತವರ ಮನಿ ಕರ್ಕೊಂಡ್ ಹೋದ್ಲು ಒಂದಿನ ಗಂಡಂದ ಮನೆ ಕರ್ಕೊಂಡ ಹೋದ್ಲು ಒಂದ ದಿನ ಬಾದನಿ ಊರಿ ಕರ್ಕೊಂಡ್ ಹೋದ್ಲು.
ಅವರು ಗದ್ದೆ ಗದ್ದಿ ಜೋರದವನಕ್ಕ. ಊರ್ ಕಡೆ ಊರ್ ಕಡೆ ಹೊಲ ಆದ ಚಲೋನ ಐತೆ.
ಹ್ಮ್ ಅವ್ರದು ಹೊಲ ಐತೆ. ಅವರು ಗೊಂಜಾಳ ಏನ ಗೊಂಜಾಳ ಏನೋ ಬೆಳೀತಾರೇನ್ ಅವ್ರನು ಗೂಢ. ಊರ್ ಕಡೆನ್ ದ್ರ ಅವ್ ಮಾಡ ಉಣ್ಣಾಕ್ ಅಂತೇಳ ಬಂದ್ರ ಅವ್ರ ಬೆಂಗಳೂರು ಇವಗ ಬೆಂಗಳೂರು ರೂಢಿ ಆಗಿ ಬಿಟ್ಟೈತಿ ಅವರಿಗೆ ಈಗ.
ಹ್ಮ್ ಕರೆ ಅಕ್ಕಾ. ಈಗಕ್ಕೆ ಹೋಗುದಲ್ ಬಿಡಾಕ ಬೆಂಗ್ಗಳೂರ್ ಬಿಟ್ಟಕ್ಕೆ.
ಹ್ಮ್ ಈಗೇನ್ ಹೋಗಲ್ಲ ಇನ್ನೇನ್ ಹುಡ್ಗೋುದು ಎಜುಕೇಶನ್ ಅಂತ ಅದಂತ ಇದಂತ ಇಲ್ಲ ಸೆಟ್ಲ್ ಆಗ್ತಿಲ್ಲ.
ನವು ಜಾಬ್ದು ಮಾಡಾಕಂತರ ಬೆಂಗ್ಳೂರ್ ಹತ್ಲ್ವಾ.
ಹ್ಮ.
ಆ ಲಕ್ಷ್ಮಿ ಎಲ್ಲದ ಅಕ್ಕ.
ಧಾರವಾಡ.
ಲಕ್ಷ್ಮೀಿನ.
ಹ್ಮ್ ಆಕಿನು ಧಾರವಾಡ ಕ ಹಾಕಿರಲ್ಲ ಇವನು ಸೇಸದಲ್ಲಿ.
ಗೋರ್ಮೆಂಟ್ ಇದ್ದಾನಕ್ಕದ. ಗೌರ್ಮೆಂಟ್ನ ಅದ.
ಕಡಿಮೈತ್ಲೆ ಸ್ಕೂಲ್ ಕಾಲಜ ಫೀಸ್ ಅಲ್ಲಿ.
ಹೌದನಾ ಯಾವ ಕಾಲೇಜದ.
ಯಾದೈತನವ ಗೊತ್ತಿಲ್ಲ.
ಹಂಗಾದ್ರೆ ಈಗ ಗಂಡ ಹೆಂಡ್ತಿ ಇಬ್ರದರ್ನಲ್ಲಿ.
ಅವ್ನ್ ಡಿಗ್ರಿ ಮುಗಿತು ಈ ಸಲಾ.
ಇನ್ನ ಓದಕ ಕುಂತನ ಏನ ಅವ.
ಹ್ಮ್.
ಹಂಗಾದ ಕೆಲಸ ಕಡಿಮೆ ಆಐ್ತವ ಅಕ್ಕಗ.
ಅಷ್ಟ ಇದನ್ನು ಮಾಡಲಕ್ಕೆತ್ತಲ್ಲಿ ಕೆಲ್ಸನಾರ ಗಂಡ ಗರ್ಸ್ತಳ ಮಕ್ಳಗರ್ತಳ ಕೆಲ್ಸ.
ಹಹ.
ಮಾಡೋದೆ ಇಲ್ಲ ಅಕ್ಕಿ ನಡೆ ಅತ ಅಂತಾಳ.
ಹ ಹೋಗೋ. ಬಳಿ ಮ ಬಳಿ ಮಾರಕ್ ಬರ್ತಿದ್ಲು ಒಂದ್ ಇಟ್ ಇದ್ಲು ದಪ್ರ್ಲಿಲ್ಲ.
ಬಳಿ ಮರಕ್ ಬಂದಿನಿ ನೀನ್ ನೋಡಿನಿ ಅಂತಾಕಿದ ನಂಗ ಆಕಿದ ನಿನ್ನಪ್ಪ ಇಾಕಿದ.
ಅವ್ರ ಹೆಸರ ಏನ ಇತ್ತಲಕ್ಕ ತಮಿಳ್ನಾಡು ಅವ್ರ.
ತಮಿಳ್ನಾಡ ಅವರ ಯಾರ ಹೇಳ್.
ಲಾಸ್ಟ್ ಇದ್ರ ನೋಡಕ್ಕ ಅವ್ರ.
ಮಾ ಇದು ಏಳಮಲೆ.
ಹಾ ಅವ್ರ ಮನಿ ಹತ್ತ ಕುಂದಿರ್ತಿದ್ಲಕ್ಕಾಕಿ ಬಳಿ.
ಅದ ಅಂತಳಾಕಿ ನಿಮ್ನೆಲ್ಲಾ ನೋಡಿ ನಾನ ಅ ತ ಅಣ ನಂಗಂತೂ ನೆನಪ ಇಲ್ಲ ಬಿಡ ವಟ್ಟ.
ಯಾಕಂದ್ರ ಮಲ್ಲೇಶನನ್ ಹೇಂತ ಅವ್ರೆಲ್ಲಾ ಇದ್ರು ನೋಡಕ್ಕಾಆಗ.
ಹ್ಮ್.
ಅವಾಗೆಲ್ಲಾ ಬರ್ತಿತ್ಲಕ್ಕಕ್ಕಿ ಅಲ್ಲೇ ಓಡಾಡ್ತಿತ್ತವ. ಒಂದ ಎರಡ್ ಗಂಡಮಕ್ಕಳು ಒಂದ್ ಹೆಣ್ಣ್ಮಗಳು ಈಕಿ ಒಂದ ನಾಲ್ಕ ಜನ ಹೋಕಿದ್ರಕ ಒಟ್ಟಿಗೆ ಹೊಕಿದ್ದ್ ಒಟ್ಟಗೆ ಬರ್ತಿದ್ದು ಕೆಲ್ಸಕ್ಕ.
ಹಾ.
ರ್ಕೊಂಡ ಮೇನ ಬಳಿ ಮಾರಾಕ್ ಬರ್ತಿದ್ ಲಕ್ಕಾಕ.
ಹಾ.
ನೋಡಿದೀವಿ.
ನಾ ನೋಡಿಲ್ಲ ಬಿಡ್ಲೆ.
ನೀವ್ ಹೊಳಗೆ ಇರ್ತಿರಿ ಬಟ್ಟೆ ಒಳಕ ನಾನ್ ನಮ್ಮ ಮನಿಗೊಮ್ಮೆ ನಿಮ್ಮ ಮನಿಗೊಮ್ಮೆ ಅಡ್ಡಾಡ್ತಿರ್ತೀನಿ
ಅಕಿನು ಫೇಸ್ ನನಗೆ ಒಟ್ಟೆ ನೆನ್ಪಿಲ್ಲಾ
ಯವ ಎಷ್ಟ್ ತೆಳ್ಳಗಿದ್ಲು ನೀನ ಎಷ್ಟ ತೆಲಗಿದ್ಲು
ಹಾಗೆ ಕೆಳಗ ಇದ್ದಲೆ ಏನ್ ಕೆಲ್ಸ ಬಿಟ್ಟು ಮನ ಉಳ್ಕೊಂಡು ನೋಡ್ಕೋಗಿದ್ದ ಕಾವಿಡ್ ಟೈಮ್ನಾಗ ಆಮೇಲೆ ಹಂಗ ಹಿಂಗ ಮಾಡಿ ಮನೆ ಕೆಲ್ಸ ಮಾಡಕತ್ತವಳ ನೋಡು ಇಲ್ಲಿ ಮೈ ಬಂದ್ಬಿಡತಕಗೆ
ಮೈ ಬಂದ್ಬಿಡ್ತ ನೋಡಕ್ಕ ಅದಕ್ಕ
ಹ್ಮ್ ಅದ್ರಕಿನ ಮೊದಲಕ್ಕೆ ಸಣ್ಣನೆ ಇದ್ಲು ನನಗ ನನಗೇ ರೂಢಿಯಾಗಿದ್ದ ಕೋವಿಡ್ ಟೈಮ್ನಾಗ ಕೋವಿಡ್ಟೈಮ್ ನಾನು ಕೋವಿಡ್ ಆಯ್ತಲ್ಲ ಮಾಡಕೋ ಯಾರು ಇರ್ಲಿಲ್ಲ ಅವಾಗ ರೂಢಿ ಅದಲಿಕ್ಕೆ ನನಗೆ
ಆವಾಗ ಹಚ್ಕೊಂಡಿದ್ದ
ಅಲ್ಲಿಂದ ರೂಢಿ ಹಾಗಿಬಿಟ್ಲು ಮಾಡೋಕೆ ಆಗಲ್ಲ ಚೆಂದದಳಾಕಿ ಅಂದ್ರೆ ಅಷ್ಟ ಭಾಷೆ ಅಷ್ಟ ಹೊರಟದ್ರು
ನಾನ್ ಏನು ಜಾಸ್ತಿ ಇಲ್ಲಕ್ಕ ಹಂಗ ನಂಗೆ ಗೊತ್ತಿಲ್ಲ
ಹಾ ಇಲ್ಲ ಹಚ್ಕೊಂತಾಳ ಹಚ್ಕೊಳೋದು ತಿನ್ನೋದು ಉನ್ನೋದ ಅಂತ ಎಲ್ಲ ಲೆಕ್ಕ ಹಾಕಲ್ಲ
ಹ್ಮ್
ಭಾಷಾ ಮಾತ್ರ ಸ್ವಲ್ಪ ರುಫ್ ಅಂಡ್ ಟೂಫ್
ಒಬ್ಬರು ಹಂಗೆ ಇರ್ತಕ್ಕ ಒಬ್ದ ಒಂದೊಂದ್ ಕಡೆ ಏನ್ ಮಾಡದು
ಸೂಕ್ಷ್ಮ ಇಲ್ಲ ಕೂಡದು ನಿಂದ್ರದು ಸೂಕ್ಷ್ಮ ಇಲ್ಲ ಅಕ್ಕ
ಸೂಕ್ಷ್ಮ ಇಲ್ಲಾ ಬಿಡ ಆಕಿ ಸೂಕ್ಷ್ಮ ಆಗಿದ್ಲ ಇಷ್ಟಾದಾಗ ಯಾಕೆ ಕುಣಿತಿಳ್ದು ಹ ಒಬ್ಬರು ಒಬ್ಬರುದು ಒತರ ಇರ್ತತಕ್ಕ ಆದ್ರೂ ಚಲೋ ಇರ್ತಾರಷ್ಟೆ
ನಯ ನಾಜುಕ್ಕು ಇಲ್ಲಾ ಹಂಗಂದ್ರೆ ಕುಡೋದು ತೊಗೋದು ಎಲ್ಲರೂ ಹೋದ್ರರು ಖರ್ಚ ಮಾಡೋದಾಗ್ಲಿ ಎಷ್ಟ್ ಮಂದಿ ಬರಲಿ ಮಾಡೋದಲ್ಲಿ ಅಂತ ಹೇಳೋಕ್ಕೆ ಆಗಲ್ಲ
ಅವರ ಮನೆಯಾಗ
ಹ್ಮ್ ಕೈನು ದೊಡ್ಡೋದು ಆಯ್ತೆ
ಹ್ಮ್ ವಿದ್ಯಾಗು ಅಕಿಗೂ ಸರಿ ಹೋಗಿತಾ
ವಿದ್ಯಾನ ಮಾಡ್ತತೈತಿ ಲೆಕ್ಕ ಚಾರ ಹಾಕಂಗಿಲ್ಲ ಅಂದ್ರೆ ಒಂದೊಂದ್ಲ ಒಂದೊಂದ್ ತರ ಮೂಡ ಇದ್ದಂಗ ಅದು ಮಾತ್ರ ಮಾತಾಡಬಿಡತೈತೆ ಪಟ್ಟ ಅಂತೇಳಿ ಅಂದುಬಿಡ್ತಾರಾ
ಈಗೀತಕ್ಕ ಹಾಕಿಗೂ ಅಡ್ಜಸ್ಟ್ ಆಗೈತ ಆಕ್ಕ
ಹ್ಮ್ ಆದ್ರ ಅದಕ್ಕೂ ಇದಕ್ಕೂ ಇದುಕ್ಕೆ ಅದು ಬೈತೈತಿ ಅದಕ್ಕ ಇದ ಬೈತೈತಿ ಅದು ಮಾಡೋದು ಇದಕ್ಕೆ ಇಷ್ಟ ಆಗ ಇದು ಮಾಡೋದು ಆದಕ್ಕೆ ಇಷ್ಟ ಆಗಲ್ಲ ಬೈತಾ ಇರ್ತದೆ ಎರಡುವೆ ಹಾಕಿ ರಫ್ ಅಂಡ್ ಟಫ್ ಇದಕ್ ಇಷ್ಟ ಆಗಂಗಿಲ್ಲ. ಬಂದ್ ಗಬ್ಬುಎಬ್ಬಿಸಿ ಹೋಗಿಬಿಡ್ತಾಳ ಮನೆಯೆಲ್ಲಾ ಓಡ್ತಡೋಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳ ಈಕಿ
ಏನ್ ಅಡ್ಗೆ ಮಾಡಿರ್ತಲ್ ನಕ್ಕ ಅವ್ರ ಒಟ್ಟಿಗೆ
ಈಕಿನ್ ಮನ್ಯಾಗ ಮಾಡತಂತಳ ಈಕೇನ ನಾಷ್ಟಗ ಇಷ್ಟ ಮಾಡಿರ್ತಳ ನೋ ದೋಸೆ ಪಡ್ಡಿ ಇಂತವೆಲ್ಲ ಹಾಕ್ದಾಗಕ್ ಬರಂಗಿಲ್ಲ ಆಮೇಲೆ ಬಂದ್ಬಿಟ್ಟ ಮನಗ್ ಗಬ್ಬೆಸಿ ಎಬ್ಬಿಸಿ ಹೋಗಿಬಿಡ್ತಾಳ ಬೈದು ಬಿಡ್ತಳ್ ಆಕಿ
ಅದಕ್ ಮೊದ್ಲ ಅಲ್ಲ ಮೊದ್ಲ ಕ್ಲೀನ್ ಮಾಡಿ ಇಟ್ಕೊಕ್ ಬ್ಯಸರ
ಮೊದ್ಲ ಬೇಸರ ಅದಕ್ಕೆ ಈಕಿ ಯಾಂದ್ರ ಮತ್ತೆ ಕ್ಲೀನ್ ನು ಮಾಡಿಕೊಟ್ಟು ಹೋತಲೂ ಹಾಕಿ ಒಂದೊಂದು ಸಾಲ ಮಾಡಕಂಗಿಲ್ಲ ಅಂತ ಏನಿಲ್ಲ ಮಾಡಿಕೊಟುನು ಹೋಗತೈತಿ ಅದ್ರಕಿ ಒಂದೊಂದ್ಸಲ ಮಾತಾಡೋದ ಇದಕ್ಕೆ ಇಷ್ಟ ಹಾಕಕಿಲ್ಲ
ಹೌದ ಹಾಕಿನೀ ಮತೆ ಹಂಗೆ ಲವು
ಯಾಕೆನ್ ಮಾತಾ ಹಂಗದ್ ಏನ್ ಹೇಳ್ಬೇಕು ಏನ್ ಬಿಡ್ಬೇಕು ಏನ್ ಮಾಡ್ಬೇಕಕ್ ಅನ್ನೋದೇ ಗೊತ್ತಾಗಲ
ಅದೇ ಅ ಒಬ್ಬೊಬ್ರು ಮಾತೆ ಹಂಗೆ ಇರತಾವಕ್ಕ ಏನ್ ಮಾಡೋದು ಆದ್ರೆ ಅವ್ರನು ಒಟ್ಟು ಹೊಂಟಾರ ಬಿಡಹತಾಗಿ ಇಬ್ರು
ಹ್ಮ್ ಅವ್ರೂ ಇನ್ನ ಬಂದ್ಮೇಲ್ ಕಡಿಮೆ ಹಾಕಿನೂ ಹಣ್ಣಿನ ಅಂಗಡಿ ಹಾಕಿ ಬಿಟ್ಟಳ ಈಗ ರೀಲ್ಸ್ ಮಾಡಲ್ದಲ್ಲಿ ಬಿಜಿ ಆಗಬಿಟ್ಟಾಳಾಕಿ
ಅಕ್ಕಿ ಅಕ್ಕಿ ರೆಡಿ ಆಗುದಗ ಬಸಿ ನಾನ ಅನ್ನಿಸ್ತಾತೆ ಅಕ್ಕ ಫುಲ್ಲ ರೆಡಿ ಯಾವ ನಕ ನಕ ನಗದ ನಗದ ಮಾಡ್ತಿರ್ತೀನ ಅಕ್ಕನ ಹಾಕಿರ್
ಒಟ್ಟ ಅಕ್ಕಿಂತ ನೋಡ್ತ ಏನ್ ನೀ ರಿಲ್ಯಾ ಎಲ್ಲಾ
ನಾನ್ ನೋಡಿರಿತಿನಿಯಕ್ಕ ಚಲೋ ಮಾಡ್ತಿರ್ತ ಅಲಕ್ಕ ಅಕ್ಕ
ಹ್ಮ್
ಚಲೋ ಅದಾ ವಟ ನಾವ್ತ್ರು ಮಾಡಕ್ ಇಷ್ಟನೂ ಆಗಲ್ಲ ಏನು ಇಲ್ಲ ನೋಡ್ಯಾರ ಇದನ ಮಾಡದು ಮಾಡಕತ್ ಇಷ್ಟ ಆಗಲ್ಲ ಇವಾಗ ಮಾಡ ಮಾಡಕ್ ಇಷ್ಟ ಇಲ್ ಬಿಡಕ್ ಆತರ ಎಲ್ಲ
ನೋಡಿ ಖುಷಿಪಡುದು
ಅಷ್ಟ ಇರಕ್ಕ ಮಾಡ್ತೀನಿ ಹ್ಮ್ ಹ್ಮ ಆಯ್ತಕ್ಕ
ಹ್ಮ್ ಇಡ್ಲಾ